ಹಲೋ ನಯತ ಊಟಾ
ಐದು ನಿಮ್ದು
ಆಯಿತು ಏನು ಮಾಡ್ತಿದೀಯಾ
ನಾವು ಕೂ ನೀವು
ನಾನು ಕೂತಿದ್ದೀನಿ
ಹ್ಮ್ ಐಷೆಯಲ್ಲಿ
ಆ ಯಶು ಇಲ್ಲಿ ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಕೂತಿದ್ದಾರೆ
ಹಾ
ಹನು ಸಮ ಅವರು ಮೇವು ಕಡ್ಡಿ ತರಕ್ ಹೋಗಿದ್ದಾರೆ
ಹಾ ಏನ್ ಸಮಾಚಾರ
ನಿಮ್ಮ ಅಮ್ಮ ಏನ್ ಮಾಡ್ತಿದಿದ್ದಾರೆ
ನಮ್ಮಮ್ಮ ಅಡ್ಗ ಮಾಡ್ತವ್ರ
ನನ್ ಜೊತೆ ಒಂದ್ ಐ್ ನಿಮಿಷ ಮಾತಾಡಿ ಅವಾಗ ಆಮೇಲೆ ಇಐಶು ಕೊಡ್ತೇನಿ
ಹಾ ಕೆ ೆ
ಹ ನಿಮ್ ಜೊತೆ ಮಾತಾಡಕಾಗಲ್ಲ ತಲೆ ಕೆಟ್ಟೋಗುತ್ತೆ ಅಂತಿದ್ದಾಳೆ
ಹೌದಾ ಒಂದ್ ಸ್ವಲ್ಪ ಕೊಡಿ ನೋಡೋಣ
ಏ ಒಂದ್ ಐದ್ ನಿಮಿಷ ಮಾತಾಡ್ಬಿಡಿ ಕೊಡ್ತೀನಿ
ಹ ಹೇಳಿ ಇನ್ನೇನು ಸಮಾಚಾರ ಏನ್ ನಾವು ನಿಮ್ಮ ಮನೇಲಿ ದೋಸೆ ಮತ್ತೆ ಬೀಕ್ರೋಟ್ ಪಲ್ಯ ನಿಮ್ಮ್ ಮನೇಲಿ
ನಮ್ಮ ಮನೇಲಿ ದೋಸೆ ಮತ್ತೆ ಚಟ್ನಿ
ಹಾ
ತೇಜ್ ಏನ್ ಮಾಡ್ತಿದ್ದಳೆ
ತೇಜು ಇಲ್ಲೇ ಅವಳೆ ಇಲ್ಲೇ ಅಡುಗೆ ಮಾಡ್ತಾವಳೆ
ಚಾಕ್ಲೇಟ್ ಒಂದು ಬಾಕ್ಸ್ ಚಾಕ್ಲೇಟ್ ತಿಂದಿದ್ದಾಳೆ ಐಶೋರು ಒಂದ್ ಬಾಕ್ಸ್ ಚಾಕ್ಲೆಟ್ ಕಾಲಿ ಮಾಡಿದ್ದಾರೆ
ನೇಮ ನೇಮ
ನ್ ಯಾವ್ ಚಾಕ್ಲೇಟ್ ಇದ ಹೆಸರು ಅದ ಹಸೀ ಅಂತ ಬಾಕ್ಸ್ ಬಂದಿತ್ತು ಖುಷಿಕ ಕೊಡತಕ ನಿಂತರಾಮ ತಿನ್ನಲ್ಲ ತಿನ್ನಲ್ಲ ಅಂತಿದಳೆ ಅವಳೆ ತಿಂತಾ ಇದ್ದಾಳೆ
ಹಾ ತಿನ್ಲಿ ತಿನ್ಲಿ ಚೆನ್ನಾಗ ತಿನ್ಲಿ
ಮನಾಲ ಕೊತ ನ್ಯ ಸಮಾಚಾರ ಜಮೀನಲ್ಲಿ ಏನ್ ಹಾಕಿದ್ರೆ ಇವಾಗ
ನಾವ ನಾವು ಇವಾಗ ಏನ್ ಹಾಕಿದೀವಿ ಅಂಬ ಬಾಳೆ ಹಾಕಿದೀವಿ
ಹ್ಮ್
ಹಲೋ ಹಲೋ ಹಲೋ ಹ ಬಾಳೆ ಹಾಕಿದ್ದೀವಿ ಬಾಳೆ ಹಾಕಿದೀವಿ ಮತ್ತೆ ಮತ್ತೆ ಅಹ ಈರುಳ್ಳಿ ಹಾಕಿದೀವಿ ಅರಿಶ್ಣ ಹಾಕಿದೀವಿ
ಹ್ಮ
ಇವಾಗ ಆಲೂಗೆಡ್ಡ ಹಾಕ್ಬೇಕು
ನೀವು ಹೊಲ್ದಲ್ ಹೋಗಿ ಏನು ಕೆಲಸ ಮಾಡಲ್ವಾ
ಹ ಹೋ ಮಾಡಲ್ಲ ನೀವು
ನಾ ಜ್ಞಾನ ಇದ್ರೆ ಮಾಡ್ತೀನಿ ಇಲ್ಲಾದ್ರರು ಮಾಡಲ್ಲ ಯಾರನು ಯಾರೇ ನೀನು ನೀನ ಮನೇಲಿ ಇದ್ದೀರಾ ಅನ್ಸುತ್ತೆ ಬೋರಾಗಲ್ವಾ
ಬೋರು ಆಗತ್ತ ಏನ್ ನೋಡೋಣ ನಿಮ್ ಮನೆ ಬರೋಣ ಅಂತಿದೆ ಎರಡು ಅಜ್ಜೆ
ಸೌಂಡ್ ಬಾರ್ಬಾದು ಹೌದಾ ಬನ್ನಿ ಮತ್ತೆ ಎರಡೆಜ್ಜೆ ಅಕ್ಕಂಡೆ
ರ ಆ ಬತ್ತ ಫೈವ್ ಮಿನಿಟ್
ಹ್ಮ್ ಹ್ಮ ಹಲೋ ಆೋ ಮ ಬಡ ಕನ್ನಡದಲ್ಲಿ ಮಾತಾಡ್ತಾರೆ ಡೋಂಟ್ ಯೂಸ್ ಇಂಗ್ಲೀಷ್ ನೀ ನ ನಮ್ಮ ಸಮ ಕರ ಸ್ಕೂಲ್ಗೆ ಯಾವತ್ತಿಂದ ಹೋಗ್ತೀರಾ ಭ ಬಿುಬಡ ನೀ
ನಾವು ಟ್ವೆಂಟಿ ಟೂ ಇಂದ ಈ ಸೋಮವಾರಾರ ಬರ ಸೋಮವಾರದಿಂದ
ಕಂಡ ದಃತಿ ನಿ ಕಣ
ಹೌದಾ
ನೀವು ಸ್ಕೂಲ್ ಜಾಯ್ನ್ ಆಗಿದ್ದೀನಲ್ಲ ಮಂಡೇೆಯಿಂದ ಹೋಗ್ತೀನಿ ನಿನ್ನೆ ಕಾಲ್ ಮಾಡಿದ್ರು ಬನ್ನಿ ಅಂತ
ಹಾ ಈ ಮಂಡೆಯಿಂದ ಹೋಗ್ತೀರಾ
ಹ್ಮ್ ಎ ಊಟಾ ಹಿಕ್ಷದಗೆ
ಊಟ ಅನ್ನ ಹುರುಳ್ಳಿ ಸಾಂಬಾರ್
ಹ ಹರ್ತೀವಿ ನೋಡ್ಸ ಟಿವಿ ನೋಡ್ತಾ ಇದ್ರಿ ಜೊತೆ ಇವಾಗ
ಹಾ ಟಿ ವಿ ನೋಡ್ತಾ ಕೂಜಿದೆ
ಹೌದ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊತಿದ್ವಿ ಹೊರಗಡೆ
ಹಾ ಆಯಶು ಮೇಡಮ್ ಇಲ್ಲಿ
ಹೊರಗಡೆ ಹೋಗಿದ್ದಾರೆ
ಹಾ
ಬೆಳಗೆ ಎದ್ದು ಹಾಕೊಂಡ್ ಹೋಗ್ತಾರೆ ಹರವರೆಗೆದ್ದು
ಹ್ಮ ಅವತೂ ಇದು್ ಎಷ್ಟ್ ಚಿನ್ದಪ್ಪಾ ನಿಂ ತೋಗ್ಬೋದು ಮೋಸ್ಟ್ಲಿ
ಇದುಬೋದೇನ ನೈಟ್ ಹೋಗ್ತಾ ಇದ್ರಿವ ನಿ ಒಬಡಿದೆ
ಇವಾಗ ನಿ ತಗಬಿಟ್ಟಿದೆ ಇನ್ನೊಂದ್ ಬೆಳಗ್ ಟೈಮ್ ಐತೆ ಅದೊ ನಿನ್ ತಗೊಬಿಡ್ಬೇಕು
ಹೌದೌದು ನಿಮ್ಗೆಲ್ಲ ಉಳಿತಸುತ್ತೆ ಒಳಗಡೆಡೆ ಕುೂತ್ಕೊಂಡ
ಏಾಪ್ಪಾ ನಾವು ಇನ್ನಮ್ಮ ಇನ್ನೊಂದ್ ಿ ತಟುಂಡ ಸ್ವಾಯತಿಿಗೆಿನ ಹೇ
ನ ಪ್ರಕ್ ರಾತ್ರಿ ಹೋಗ್ತಿದ್ರಿ ಇವಾಗ ಹೋಗ್ತಾ ಇಲ್ಲ ಮಾಗ ಹಾರ ಹರ ಹೋಗ್ತಾರೆ ಏಳು ಗಂಟೆಗೆ ಬರ್ತಾರೆ
ಹ್ಮ್
ನಾನು ಹೋಗೋಣ ಅಂದರೆ ನನ್ನ ಮನ ಬಿಡಲ್ಲ ಅವನು ಬರ್ತೀನಿ ಅಂತಾನೇ
ಹ ಹೋಗ್ಬೇಕಾಗಿತ್ತು ಅವನ್ನು ಕರ್ಕೊಂಡು
ಅವನು ಕರ್ಕೊಂಡ್ ಎರಡ್ ದಿನ ಹೋಗಿದೆ ಸ್ವಲ್ಪ ಅವನು ಇದಾಗ್ತಾನೆ ಸುಮ್ಮನೆ ಬೇಡ ಅಂತ ಹೋಗ್ತಾ ಇಲ್ಲ ಸ್ಲಿಪ್ಪಿಂಗ್ ಅದು ಶಿಂಗ್ಡೋ ತಲವರಣ ಅಂತಿದೆ ಊರಲ್ಲಿ ಇತ್ತು ಮೊೂರು ಬಂದ್ಬಿಟ್ಟೆ ಇಲ್ಲ ಶಿಪಿಂಗ್ಲ್ಲಿ ಚನ್ನಾಗಿರೋದು
ಓಹ ಸ್ಲಿಪ್ಪಿಂಗು ಕಲಿತಾ ಇದ್ದೀರಾ
ಇಲ್ಲ ಇಲ್ಲ ವೆಯ್ಟಟ್ ಲಾಸ್ ಮಾಡಕ
ಓ ಸರಿ ಸರಿ
ಶೆಟ್ಟಲ್ ಬಟ್ಟಿತ್ತಲ್ಲ ನಿಮ್ಗೆ ಏನಾಯ್ತು
ಏನು
ನಿಮ್ಮತ್ ನಿಮ್ಮ ಹತ್ರ ಎಲ್ಲ ಬಟ್ಟಿದೀಯ
ಕೇಳಸ್ತೇ ಇಲ್ಲಪ್ಪಾ
ಕಲ್ ಬಟ್ಟಿದೀಾ ನಿಮ್ಮ ಮನೆಯಲ್ಲಿ ಎಂದ
ನಮ್ಮ ಮನೇೆಯಲ್ಲಿ ಆಾ ಆಯ್ತು
ಇವಾಗಿದ್ಯಾ ಚೆನ್ನಾಗಿದಯ
ಹಾ ಚೆನ್ನಾಗಿದೆ ಕಾಕ್ ಇಲ್ಲ ಶೆಟ್ಲ್ ಬ್ಯಾಟ್ ಶೆಟ್ಲ್ ಬ್ಯಾಟ್ ಐತೆ ಮೇಲ ಐತೆ
ಹೌದಾ ಸೇಜನ್ ತಗೋಂತ ಹೇಳ್ಬೇಕುರಿ ಆಟಾ ಅದ್ರಲ್ಲ ಆದ್ರೆ ಮಾರ್ನಿಂಗ್ ಆಟಾಡ್ಬೋದು
ಸರಿ ಸರಿ
ಮತ್ತೆ ನೀನು ಎದ ಕರಿ ತಮ್ಮ ಕೊಡ್ಬೋದನಾ
ಹಾ ನಮ ತಮ್ಮ ಸ್ಕೂಲ್ ಹೋಗಿದ್ದೇನೆ
ಹ್ಮ ಏನು ಹೊಸ್ಮಣ ಏನ ಕಟ್ತಾ ಇದೀರಾ
ಇದೀವಿ ಇನ್ನೇನು ಸಪ್ಟೆಂಬರ್ ಗೆ ಹ ಅಸ್ ಮನೆ ಬಂದ್ಬಿಡಿ
ಮೈಸೂರು ಬಂದ್ ಕ ಕಡಿ
ಹಾ ಸರಿ ಮೈಸೂರಲ್ಲಿ ಆರ್ಟಾಯತಿೀವಿ ತಗೊಳ್ಳಿ ನಿಮ್ ಮನೆಯಲ್ಲಿ
ಅ ಬ
ಹ್ಮ್
ನಿಮ್ಮ ಅಮ್ಮ ಅವರು ನಮ್ದು ಡ್ರೆಸ್ಸ ಗೌನ್ ಹೊಸ ಮನೆ ಕೇಳ್ಬಿಟ್ಟಿದ್ದಾರೆ ಗೌಣ ಹಾಕಬೇಕಂತ ನ ಂದುೊ
ಓಕೆ ಕೆ ಕೆ ಓ ಚೆನ್ನಾಗಿದೆ ಕೊಟ್ಬಿಡಿ
ಹೌದಾ ಬಾಡಿಕೆ ಆಗುತ್ತಲ್ಲ
ಹಾ ..
ಬಾಡಿಗೆ, ಬಾಡಿಗೆ, ಕೊಡ್ಬೇಕಲ್ಲ.
ಬಾಡಿಗೆ, ಏ ಬಾಡ್ಗೆ ಏನಕ್ಕೆ ಒಂದು ಟೆನ್ ರುಪೀಸ್ ಕೊಟ್ರ ಸಾಕಲ್ಲ. ..
ಓ, ಆ, ಟೆನ್ಗೆಲ್ಲ ಆಗುತ್ತ. .. ಅಟ್ಲೀಸ್ಟ್, ಒಂದು, ಫೈವ್ ಹಂಡ್ರೆಡ್ ಆದ್ರೂ ಕೊಡಿ. ..
ಹಾ, ಓಕೆ, ಓಕೆ. ..
ಹ್ಮ.. .. ಓ, ಇಂಗ್ಲೀಷ್, ಮಾತಾಡಂಗಿಲ್ಲ. ಕನ್ನಡದಲ್ಲಿ, ಮಾತಾಡಬೇಕು. ..
ಹೌದಾ, ಹ, ಸರಿ, ಸರಿ. ..
ನೀ ..
ಇನ್ನೇನ್, ಸಮಾಚಾರ.
ಇನ್ನೇನು, ಹೇಳ್ಬೇಕು ಸ್ನಾನ ಮಾಡಕ್ ಹೋಗ್ಬೇಕು ಖುಷ್ವಿಕಂಗೆ, ಸ್ನಾನ ಮಾಡಸ್ಬೇಕು. .. ಇಬ್ಬರು, ಸ್ನಾನ ಮಾಡಬೇಕು. .. ನಾವು, ಹೋಗ್ತೀವಿ, ಶನಿವಾರ ಬಾನೂ. .. ಶನಿವಾರ, ಇಲ್ಲ ಭಾನುವಾರ.
ಎಲ್ಲಿಗ್, ಹೋಗ್ತೀರಾ? ..
ಪೆಟ್ಟಿಗೆಯೊಗುತಿವಿ.
ಹಾ, ಪೇಟಗೆ, ಹೋಗಿ ಮೈಸೂರಿಗೆ ಹೋಗೋದು
ಮೈಸೂರ್ರಿಗೆ, ಹೋಗ್ತೀವಿ. ಇನ್ನೊಂದು ನಾನು ಮಂಡೆ, ಹೋಗ್ತೀನಿ. ಸ್ಕೂಲ್ಗೆ ಅವ್ನು ನೆಕ್ಸ್ಟ್ ಮಂಡೆ ಇಂದ ಬರ್ತಾನೆ. ..
ಹಾ. .. ಇನ್ನೇನು. ..
ನೀನ್, ಏನು, ಸಮಾಚಾರ ಹೇಳ್ಬೇಕು ನೀವೇ? ..
ಹ್ಮ, ಹೇಳಿ ಕೇಳೋಣ ಐಶು ಮೇಡಂ ಹೇಳಿ. .. ನಿಮ್, ಡ್ರೆಸ್ಸು, ಚೆನ್ನಾಗಿದೆ ಎಷ್ಟು. .. ಎಷ್ಟ, ಕೊಟ್ರಿ ಇದಕ್ಕೆ?
ಯಾವ, ಡ್ರೆಸ್ಗೆ.
ನಿಮ್ಮ, ಲೆಹಂಗಾ, ಹಾಕಿದ. ..
ಆರ್, ಸಾವಿರದ, ಐನೂರು. ..
ಎಷ್ಟು? ..
ಆರು, ಸಾವಿರದ, ಐನೂರು. ..
ಆರ್, ಸಾವಿರದ, ಐನೂರ! ..
ಹ್ಮ್, ಸ್ಟಿಚ್ ಮಾಡ್ಸಿದ್ದು, ಬ್ಯೂಟಿ ಪಾರ್ಲರ್. ಮೇಕಪ್ ಮಾಡಸಾಕ್ ಹೋಗಿದ್ನಲ್ಲಾ! .. ಅವರು, ಕೇಳಿದ್ರು, ನನ್ನ. .. ಈ, ಡ್ರೆಸ್ ಕೊಡಿ ಮ್ಯಾಮ್, ನಾನೇ ಬಾಡಿಗೆ ಕೋಟುಕೋತಿನಿ. .. ಚೆನ್ನಾಗಿದೆ, ಅಂತ ಆರ್, ಸ. ಆರವರ್ ಸಾವರ ನಿಮ್, ಕೊಡ್ತೀನಿ! ಅಂದ್ರು. ... ಹಾಕೊಂಡು, ಮದುವೆ ಕೊಡಿ, ಪರವಾಗಿಲ್ಲ. ... ಈ ಡ್ರೆಸ್ ಕೊಡಿ ಮೇಡಮ್ ನನಗೆ ಬಾಳ್ಯ ಹುಡ್ಕೋತಿನಿ ಯಾರ ಬಾಳೆ ಕೇಳ್ತಾರೆ ನಮ್ಮ್ ಹತ್ರ ಬಂದು ನಾನ್ ಬಾಡ ಕೊಟ್ಕೋತಿನಿ ನಿಮ್ದಗೆು ಆವ ಸಾವಿರ ಕೊಡ್ೀನಿ ಅಂದರು ನನ್ ಗಂಡ ಬೈದ್ರು ಇಷ್ಟಪಟ್ಟು ತಗೊಂಡಿದೀನಿ ಬೇರೆಯವರು ಕೊಡ್ಬಾರ್ದು ತ ಅಂತಂದ್ರೆ
ಹ್ಮ ಪರವಾಗಿಲ್ಲ ಇಕಂಡ್ ಕೊಡ್ತರ ಕೊಡ್ಬೇಕಕ್ ತಾನೆ
ಅಯ್ಯೋ ಬಾ ನಾವು ಕೊಟ್ರೆ ಅವ್ರು ಆರ ವರ್ಷ ಕೊ ತಗಣ ಅವರು ಬಾಡಿಗೆ ಕುಡ್ಕತಾರೆ
ಕೊಡಲ್ವಾ
ನಂಗ್ ವಾಪಸ್ ಏನಿಗೆ ಕೊಡ್ತಾರ ದುಡ್ಡು ಕೊಡಲ್ವಾ
ಹ ಅದೇ ಇದು ದುಡ್ಡು ಕೊಡ್ತಾರೆಲ್ಲ ಕೊಡಿ ಬಟ್ಟೆ ಕನ ಹ್ಮ್
ನಮಸ್ಬೇನ್ ಬ ಇತರಲ್ಲಾ ಇಷ್ಟಪಟ್ಟ ತಕೊಂಡ್ರ ಕೊಡ್ಬಾರ್ದು ಅಂತ
ಹಲೋ
ಹಾ
ಹ್ಮ್ ಹೇಳಿ ಐಶು ಬೇಡ ಮಾತ್ರ ಕೊಡಿಯನ್ಗಳಿಗೆ
ಐಶ್ೋ ಹತ್ರರ ಅಂತ ಕೊಡ್ತೀರಾ ಐಶೋ ಏನ್ ಮಾಡ್ತೇವಿ ನೋಡಿ ಆ ಶ್ವದೇಏನೋ ಕೆಲಸ ಮಾಡ್ತಾ ಇದ್ದಾಳಂತೆ
ಹ್ಮ್
ನೀನು ಸಮಾಚಾರ ನಾನು ನಮ್ಮಲೆ ಹಾ ನಮ್ಮ ಮನಲಿ ಸುಗರಿ ಸಂಂಬಾರ್ ಮಾಡಿದ್ವಿ ರಾತ್ರಿ ಅದೇ ಇದೆ ಇವಾಗ ಸ್ನಾನ ಮಾಡ್ಕೊಂಡು ಎಲ್ಲ ಫ್ರೆಶ್ ಆಗ್ತತಿವಿ ಸಪ ಬಜಾಗತ ಎಲ್ಲ ಹಿಂಗೆ ಹಿಂಗ ಹೋಗಬೇಕು ಬೋರ್ ಆಗ್ತಿದೆ ಮನೇಲಿ ನಂಗೆ ತುಂಬ ಯಾಕೆ ಸ್ಕೂಲ್ ಬಿಟ್ಟೇವ ಅಂತ ಫೀಲ್ ಅ ಹ
ಹ್ಮ್ ಹ್ಮ್ ಸ್ಕೂಲ್ ಬಿಡ್ಬಾರ್ದಾಯ್ತು ಹೋಗ್ಬೇಕಾಗಿತ್ತಾನೆ ಗುಂಡಲುಪೇಟೆಗೆ ಹೋಗವ್ರಿ
ಮೈಸೂರು ಸ್ವಿಫ್ಟ್ ಆಗ್ತಿವಿ
ಓಕೆ ಓಕೆ ಗೊತ್ತಾಯ್ತು
ಇನ್ನೊಂದು ಟೆನ್ ಡೇಸ್ಗೆಲ್ಲ ಮೈಸೂರಲ್ಲಿ ಇತವಿ ಬಂದ್ಬಿಡಿ ರಜಿ ಕ ದಸರಾಲ್ ಡೇಸ್ಗೆಲ್ಲ ಬಂದ್ಬಿಡಿ ಮೊದಲೆಲ್ಲಾ ಕರ್ದ್ವಿ ಬರ್ಲಿಲ್ಲ ಇವಾಗ್ ಅವ್ರು ಬಂದ್ಬಿಡಿ
ಹಾ ಸರಿ ಸರಿ ಬರ್ತೀವಿ
ಅಯ್ಯೋ ನನ್ಗೆ ತುಂಬಾ ವರ್ಕ್ ಇತ್ತು ನೀವ್ ಕೇರ್ಲಕ್ ಹೋಗಿದ್ರಲ್ಲ ನನಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ತುಂಬಾ ವರ್ಕ್ ಇತ್ತು ಆಾಗ ನ ತುಂಬಾ ನೇನ್ ಮಾಡ್ಕತಿದ್ದೆ ಅ ಇದ ಚೆನ್ನಾಗಿರೋದು ಎಲ್ಲಾ ಮಾಡ್ಬೋದಾಗಿತ್ತು ಅಂತ
ಇಲ್ಗೆ ಬಂದಿದ್ರಾ ಹೊಸೂರ್ಗ್ ಬಂದಿದ್ರಾ
ನಾನು ಇಲ್ಲೇ ಇದ್ದೆ ಹದಿನೈದು ದಿನ ಅರಜಿಕಕ್ಕೆ ಏಪ್ರಿ ಫು ಇಲ್ಲ ಹ್ಮ ಅನೂತನು ಅಮ್ಮು ಮೂರು ಜನ ಮನೆಗೆ ಬಂದ್ಬಿಡ್ತಿದ್ರು ಬೆಳಿಗ್ಗೆಯಿಂದ ಸಂಜೆಯವರು ನನ್ನ ಜೊತೆ ಇರ್ತಿದ್ರು ಆ ಮಕ್ಳು ತುಂಬಾ ಎಲ್ ಮಾಡ್ಿಕೊಟ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಫು ಮುಗಿಸಿದಿವಿ ನ ಇಟ್ ಎಲ್ಲ ಕುತಕಂಬ ಅದು ಫಿಫ್ಟ್ ಹದಿನೈದು ದಿನ ಕರೆಕ್ಟ್ ಇಟ ಮಾಡಿದ್ವಿ ಇದು ಹದಿನೈದು ದಿನ ದಿನಾ ಬತಿದ್ರು ಅಣ ತಾನನು ಇಬ್ಬೇ ಬಂದು ಮಾಡ್ಕೊಟ್ಟ ಕೊಟ್ಬಿಟ್ಟು ಬರ್ ಕೊಬಿಟ್ಟು ಆಲ್ಮೋಸ್ಟ್ ಎಲ್ಲನಕ್ಕ ಮಾಡ್ಕಡ್ತಿದ್ರು ಆರ್ಟ್ ಅಂಡ್ ಕ್ರಾಫ್ ಫ್ಲವರ್ ಇವರ್ ಕಟ್ ಮಾಡೋದು ಫೋಲ್ ನೋಕೊಂಡು ಸ್ವಲ್ಪ ಹಾ ಸ್ಕೂ ಅ ಹೇಕ ಕೊಟ್ಟ ಐಡಿಯಾ ಹ ಸುವ ಅದೆಲ್ಲ ಕೊಟ್ಟರರು ಮಾಡಿದೆ ಬೇಗ
ಹ್ಮ್
ಅವಾಗ ಅನ್ಕತಿದ್ದ ನೀವ ಇದ್ರೆ ಚೆನ್ನಾಗಿರೋದಂತು ನೀವ ಎಲ್ಲಿ ಬರ್ಲಿ ಇಲ್ವಲ್ಲ
ನಾವ್ ಎಲ್ಲಿ ಬರ್ಮೇ ಇಲ್ಲ ನಾವ್ ಅಲ್ಲೇ ಆಲ್ಟ್ ಆಗ್ಬಿಟ್ಟಿದ್ವಿ
ಅಡಿ ಓ ಆಯುರು ಕಟ್ ಕಟ್ಟ ಶೂಟಿಂಗ್ ಮಾಡಿದ್ ಇದಾಕ್ತಾ ಇದಾರೆ ವ್ಯಾಪರು ಮಹೇಶ್
ಯಾರು ಐಶ್ವರ ಓ ಸರಿ ಸರ್